ಹ್ಮ್
ಹ ಆರಾಮಾ
ಹ್ಮ್ ಆರಾಮ್ ಮಾಡಪ್ಪಾ ನೀ ಆರಾಮ
ಸ್ವಲ್ಪ ಮಾಡಿಟ್ಟ ಬಳಗನೆೆ ಮಾಡಿಬುಟ್ಟಿ
ಹಂಗೆ ಮಾಡ್ತ ಇಬೇಕ ಫೋನ್ ಎಲ್ಲ ತಂದ್ರರಿ ಎಲ್ಲ ಫೋನ್ ಮಾಡ್ತಾ ಇರ್ಬೇಕು ಇಲ್ಲಂದ್ರೆ ಮರ್ಬ ಬಿಡ್ತಾರ ನಮಗೆಲ್ಲ
ಈಗಲ್ಲಾ ದೊಡ್ಡ ದೊಡ್ಡ ಜಾಬ್ ತೊಂದ್ರಿ ಎಲ್ಲಾ ಈಗೆಲ್ಲಾ ಸೆಟಲ್ ಆಗಿರ್ ಲೈಫ್ ನಲ್ಲಿ ಆರ್ ಎಮ್ಡಿ ತಿಂತೀರಾ ಸಿಗ್ರೇಟ್ ಯಾವ್ದ ಏನಾದ್ರು ಬೇಕಾದ ತಿನ್ಬೋದು ನಿಮಗೆಲ್ಲ ಬಾಳು ಎಂಜ್ ಅಂತ ತಿಳ್ಕೊದು
ಏ ಅದ್ನೆಲ್ಲಾ ಮಾಡಲ್ಲ ನ ಒಳ್ಳೆ ಹುಡುಗ
ಸೆಟ್ ಆಗಿಬ ಬಿಟ್ಟಿದ ಅಣ್ಣ ನಿಮ್ದಲ್ಲ
ಹಾ ಹದರಾಮ ಚಟ್ಲಾ
ಏನಣ ಮತ್ತೆ ಏನ್ ನಡ್ತದೆ ನಮ್ಗೆ ಯಾವ್ದಾದ್ ವರ್ಕ್ ಇದ್ರೆ ಹೇಳ್ರ ಅಣ್ಣ ನಾವನು ಮಾಡ್ ಹೇಳೋಣ ಯಾವ್ದವರ್ ಕ ಅದ ನಾವವು ನೋಡ ಮಾಡದ್ರ ಏನು
ಎಲ್ಲಾ ಮನೆಿ ಒಬ್ಬ ದೋಸ್ತ ನಮಗೆ ಫೋನ್ ಕಾಲ್ ಮಾಡಿದ್ದೆ ಮತ್ತ ಹತ್ರ ಕೆಲ್ಸಿದೆ ಬರ್ತೆ ಅಂತ ಅಂದ್ಬಿಡ ನಾನ್ ಬರ್ಲಪ್ಪ ಅಂತಂದೆ
ಹೌದಾ ಸಿಂಪಲ್ ಇರ್ಬೇಕ ನೋಡ ಸ್ ಕಡಿ ಮಾಡುದು ನಾವೆಲ್ಲಾ ಕೆಲ್ಸ ಮಾಡ ಎಲ್ಲಾ ಜಾಸ್ತಿ
ವರ್ಕ ನ್ ಗೊತ್ತಾ ಬೆಳಿಗ್ಗೆ ವರ್ಕ್ ಕ್ಕೇನು ಗೊತ್ತಾ ವರ್ಕು
ಏಳನ ಏನೂರುಕ
ಬೆಳಗ್ಗೆ ಅಂದ್ಬಿಟ್ಟು ಕಿತ್ತಬೇಕು ಸಾಯಂಕಾಲ ಬೆಳಗ್ಗೆ ನ್ಬಿಟ್ಟು ಅಪ್ಪ ಆಯ್ತಾ
ಹೌದೌದು ಅರ್ಥಯ್ತಣ ಕಿತ್ಬೇಕಾದದು ಇದು ಒಳಗ
ಹ ಹಾ ಕಸ ಕತ್ಬೇಕು ಸಾಯಂಕಾಲ ಅರಿಬೇಕು
ಹೌದೌದು ಚಲೋ ಇದೆ
ಬರೋ ಟೈಮ್ನಾಗ ಸೂಡ್ ಕೆದ್ದಟ್ಟು ಬರ್ಬೇಕು
ಹೌದಣ ಇಂಂತ ಕೆಲ್ಸ ಬೇಕಾಗಿತ್ತು ಅಣ್ಣ ನ ಬರಿ ಒಂದೊಂದ್ ತಾಸ ನಳ್ಳಗ್ ಮಾಡ್ಬ ಅದೇನ್ ಕಳ್ತ ಆದ್ರಣ್ಣ ನಮಗೆ ಇದು ಮಾಡಕ್ ಬರಲ್ಲಡ ಸತ
ಹ್ಮ್ ನಿಮ್ಮಗೆ ಬರ್ಲ
ಸರ್ಕಿಲ್ಲಸ ಬಳಸಕ್ ಬರವು
ಹ್ಮ್ ಸಲಗಿ ಬೇಡ ನಾವೆಲ್ಲಾ ಕೊಡ್ತೇವೆ ನಿಮ್ಗೆಲ್ಲ ಚಾಕ ಚೂರಿ ಎಲ್ಲ ಕೊಡ್ತೇವೆ
ಬ್ಯಾಡೋಣ್ಣ ನಾವ್ ಚಲಕ ತಗೊ್ ಬರ್ತವಿ ತಿ ದೊಡ್ಡದಾಗ್ತದ ಅದಕ್ಕೆ ಎಲ್ಲಾ ಕಸ ಬರ್ತವ ಮಮ್ಮಲ್ಲಿಗೆ
ಹ್ಮ್ ಅಲ್ಲೆಲ್ಲಾ ಗಿಡ ಇರುತ್ತಾ ಅಪರೂಪದ ಒಂದ್ ಗಿಡ ಇರುತ್ತಾ ಆ ಗಿಡ ಎಲ್ಲ ಮತ್ತೆ ಕುುದ್ದಾಕಕ್ ಬಿಟ್ರಿ ಅ ೆಯಗೆ
ಹೌದೌದು ಎಷ್ಟ್ ಕೊಡ್ತಿೀರ ಅಣ್ಣ ತಿಂಗ್ಳಿಗೆ ಸ್ಯಾಲ್ರಿ ಎಷ್ಟು ಕೊಡ್ತರಿ
ಎಷ್ಟು ನೀನ್ ಎಷ್ಟು ಕೆಲಸ ಮಾಡ್ತ ಅದ್ರ ಮೇಲೆ ನೀನ್ ಎಷ್ಟು ಕಿತ್ತ ಎಷ್ಟು ಅರಿತಿ ಎಷ್ಟು ಸೂಡ್ ಕಡತ ಅದ್ರ ಮೇಲೆ ಡಿಪೆಂಡ್ ಹ
ಬಳ್ಸ ಅದನ್ ಮಾಡ್ತೀವಣ್ಣ ನಾವವು ಅದ್ರಾಗ ಬೋಳಸ್ತೀವ್ ನಾವ ಎಲ್ಲಾ ಜಾಸ್ತಿೀವಿ ನಾವು ಕಿಟ್ಟ ಕಾಲ
ಬೋಳ್ತೀರಾ ನಮ್ಮತ್ರ ಬೋಳ್ಸೋದ ಏನಿಲ್ಲ
ಇಲ್ಲಣ ಜಾಸ್ತಿ ನಮ ಕೈ ಯಾಕಂದ್ರೆ ಕೈ ಬ್ಯಾನಿ ಆತದ ಕಿತ್ತಿದ್ರಾ
ಏ್ ಕಯ ಕೈ ನಾ ನಾನ್ ಹೇಳಿದಿಲ್ಲ ಕಿತ್ಬೇಕಂತದ್ರಿ ಕೈಲಿಿಂದನ ಕಿತ್ತುಬೇಕಕುವ
ಹಣಾನ ಅದ್ರಾಗ ಏ ಹೆಂಗಾರ ಕಿತ್ಬೋದ್ ನಿಮ್ ಎಲ್ಲಾ ಬಳಸ ಬಸರು ಸಾಕಲ್ಲ ಎಲ್ಲಾ ಇದು ಬಂದಿದ್ ಕಸ
ಹಾ ಕಸ ಎಲ್ಲ ಚೆನ್ನಾಗಿ ಬೋಳ್ಸ್ಬೇಕು
ಹೌದು ಹೌದಣ್ಣ ಹಂಗಾದ್ರೆ ನಾವು ಚೆನ್ನಾಗಿ ಬಳೋಣ ಇಂತೆ ಎಲ್ಲಾ ಎಕ್ಸ್ಪೀರಿಯನ್ಸ್ ಸತ್ಳ್ಕರಣ ನಮಗೆಲ್ಲ
ಹ್ಮ್ ಫುಲ್ ಎಕ್ಸ್ಪೀರಿಯನ್ಸ್
ಕೊದಣ್ಣ ಆತರ ಬಳಸ
ಎಲ್ಲ ಅಷ್ಟಲ್ಲ ಆ್ತು ನೆ ಎಷ್ಟಪಟ್ಟು ತಪ್ಪ ಒಂದು ಇದ್ ಕೊಡ್ ನನ್ ಕೈಯಲ್ಲಿ ಒಂದು ಚಾಪ ಚು ಚಾಕು ತಗ್ಬಿಟ್ಟು ಎಲ್ಲಾ ನೆಲ ಎಲ್ಲ ಚದಕ್ಬೇಕು ಕೆರಿಗ್ ಬಿಿಟ್ಟು ಎಲ್ಲಾ ಚಾಕುವ ಅಂತ ನೋಡ ಅದು ಒಂದು ಅದ್ರ ಹೆಸರು ಹಂಗೆ ಗೊತ್ತಿಲ್ಲ ಆದ್ರರು ಕುಡಕ ಗತ್ತಾ ಕುರುಪಿ ಕುರುಪಿ ಕುಡುವಲು
ಏನಾದ ಅಣ್ಣ ಗೊತ್ತಿಲ್ಲ ಅದ್ರ ಗಗ್ ಆ್ತಾ ಆದ್ರೆ ನಮ್ಗೆ ಏನ್ ಮಾಡ್ತಿರೋಣ್ಣ ಇದೆಲ್ಲಾ ಜಾಸ್ತಿ ಕೆಲ್ಸ ಮಾಡಿಲ್ಲ ಆದ್ರೆ ನಮ್ಗೆಲ್ಲಿ ರೊಕ್ಕ ಇಲ್ಲ ಈಗ ಅದ್ ಏನಾರ ಮಾಡ್ಬೇಕಂತ ಮಾಡ ಅದಕ್ಕೆ ನೀವು ಎಲ್ಲ ಈ ಕೆಸ ಹೇಳಿದ್ರೆ ನೀವೇ ಬಾಳ ದೊಡ್ಡದೇ ಕೆಲಸ ಹೇಳಕತ್ರಿ ನಮ್ಗ್ ಆಗ್ಲಾರದು
ಹ್ಮ್ ಹ್ಮ್ ಈತರ ಕೆಲ್ಸ ಇದೆ ನಾವ್ ಹತ್ರ ಮಾಡ್ ಮಾಡ್ತಯ ಅಂದ್ರೆ ಮಾಡ್ಬೇಕು ಇಲ್ಲಾ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ಯಾಕಂದ್ರ ನ ಬೇರೆ ಯಾರ್ಯಾರು ಕೇಳ್ತಿವಿ
ಹೌದಣ್ಣ ಇದನ್ ನಿಮ್ದನ್ ಬರಬರಿ ಯ್ದ ನೋಡೋಣ ಸುಮ್ಮನೆ ರಿಸ್ಕಿ ಆಗ್ತ ಬೇರೆಯವ್ರ ಬಗ್ಗೆ ನಿಮ್ಗೆಲ್ಲಾ ಇಗೆಲ್ಲ ಬರ ಕೆಲ್ಸ ಮಾಡ ಬಾಗಿರ್ತದ
ಹ್ಮ್
ಬೇರೆ ಕೆಲ್ಸ ಇದ್ರೆ ನೋಡ್ರಿ ಯಾವದರ ಚೆನ್ನಾಗಿರೋದು ನಾವ ಎಲ್ಲ ಮಾಡಿದ್ರ ರಿಸ್ಕ್ ಚ ಆಗ್ಬಾರ್ದೋಣ್ಣ ಯಾಕಂದ್ರೆ ನೀ ನಿಮ ಹೆಂಗ ಗೊತ್ತ ಅದ ಕೆಲಸ ಮಾಡಲ್ಲ ಅಯವು ಜಾಸ್ತಿ
ಹಾ ಕೆಲಸ ಮಾಡಿಲ್ಲ ಹಬ್ಬಾ ಅಂತಂದ್ರೆ ಕೆಲಸ ಮಾಡಲ್ಲಪ್ಪಾ ಅಂತಂದ್ರೆ ಊಟ ಮಾಡಕ್ ಇಲ್ಲಿಂದ ಬರುತ್ತೆ
ಅದನ್ನ ಆದ್ಬ ಬಿಡೋಣ ಅದೇ ರಿಸ್ಕ್ ಇರ್ಬಾರ್ದ ಅಂತಿನಿ ಜಾಸ್ತಿ ತಿ ಬರೇ ಏನಾದಾರ ಸ್ವಲ್ಪ ಬರೇ ಗಾಳಿದಾಗ ಕೂಡಂಗಗೆ ಹೇಳೋಣ ನೀವ ಏನಾರರು ಜಾಬ್ ಮಾಡ್ತರಲ್ಲಾ ಅದ್ಕ್ಕೆ ನಿಮ್ ಬಲ್ಲಿಿ ಯಾವ್ದ್ರರು ಇರ್ತಲ್ಲ ಅಣ್ಣ ಸಣ್ಣ ಪುಟ್ಟ ಅದೇ ಸ್ವಲ್ಪ ಕೊಟ್ರ ಸಾಕಬಿಡಣ ನಮ್ಗೆಲ್ಲ ತಿನ್ನಾಕ್ ಅದು ಉಣಾಕ್
ಏನ್ ನಮ್ಮ ಹತ್ರ ತ್ರ ನಮ್ಮ ಹತ್ರ ೇಳ್ತ ಕೇಳಾಗ ನಮ್ಮ ಹತ್ರ ಸ್ಮಾರ್ಟ್ ವರ್ಕ್ ಇಲ್ಲ ಓನ್ಲಿ ಹಾರ್ಡ್ ವರ್ಕ್ ಹಾ
ಎಲ್ಲಿ ಗ್ರೌಂಡ್ ಯ ಕಿತ್ಬೇಕ ಏನಣಕ್ ಕಸ ಅಲ್ಲಿ
ಹೊಲ ಹೊಲ ಐತೆ ನಮ್ದು ಹೊಲ ಎಂಟ ಕುರ್ಗಿ ಹೊಲ ಐತೆ ಎಂಟ ಕುರ್ಗಿ
ನೀವು ಗೌರ್ಮೆಂಟ್ ಜಾಬ್ ಮಾಡ್ತ ನ ಹೊಲ ಒಂದು ಏನ್ ಮಾಡ್ತಾರೆ ಅವಣ ಗೌರ್ಮೆಂಟ್ ಜಾಬ್ಂತ ಹೇಳಿ ನನ್ಗೆ ಎಲ್ಲಾ ಬೇಡ ಹೊಲದ
ಗೌರ್ಮೆಂಟ್ ನಮ ನಮಗೆ ಸಿಕ್ಕಿಲ್ಲ
ರಿಸ್ಕ್ ಆದ್ರಿ ಹೊಲದ ಕೆಲ್ಸ ನಾವೆಲ್ಲ ಮಾಡಲ್ಲ ನಿಮ್ಗೆ ಅವ್ರ
ಗೌರ್ಮೆಂಟ್ ಜಾಬ್ ನಮಗೆ ಸಿ ಗೋರ್ಮೆಂಟ್ ಜಾಬ್ ನಮಗೆ ಸಿ ಇಲ್ಲಪ್ಪ ನಾವೇ ಮಾಡಡಣ
ಮತ್ತ ಈ ಮಾಡ್ತಿರಿ ಸರ್ ನಿಮ್ಗೆಲ್ಲಾ ರೊ ದ ಎಷ್ಟೆ ಎಲ್ಲಾ ದುಡ್ತಿರಿ ಎಲ್ಲಾ ನಿಮ್ಗೆಲ್ಲಾ
ಹ್ಮ
ಎಷ್ಟ ಎಲ್ಲ ದುಡ್ತಿರಿಲ್ಲ
ಫಲ ಇದೆ ಅಲ್ಲ ಹೊಲ್ದಲ್ಲಿ ನಿಮ್ಮಸ ಕರ್ ಬಂದ್ಬಿಟ್ಟು ಕೆತ್ತೋದು ಅರಿಯೋದು ಸುಡ್ ಕಟ್ಟೋದು ಕೆಲಸ ಮಾಡಿಸ್ತೀವಿ ಪತಾಂಬರಿ ಇದೆ ಪತ್ತಂಬ್ರರಿ ಸುಡ್ ಕಟ್ಟಬೇಕು ಕುದನ
ಸೂಡ್ ಕಿತ್ತದೆ ಎಲ್ಲ ಬಾಳದತ್ರಿ ಅದ ರಿಸ್ಕ್ ನಾವ್ ಏನಿಲ್ಲ ಬರೀ ಕೆತ್ತದ್ ಅಷ್ಟೇ ಮಾಡ್ತ ನೋ ಕೆಲ್ಸ ಜಾಸ್ತಿ ಅದೆಲ್ಲ ಬರಲ್ಲ ನನಗೆಲ್ಲ ಅದೆಲ್ಲಾ ಕಿತ್ತದಾಗಲ್ಲ ಹರದಾಗಲ್ಲ ಚೂಡ್ ಕಿತ್ತ ಕಿತ್ತದಾಗಲ್ಲ ಅದೇ ಸುಡ್ ಕರ ಇದು ಮಾಡ ಬರಲ್ರಿ ಆದ್ರ ಬೇರರು ನೀವ್ ಏನ ತಗೋತಿರಲ್ಲ ಅವ್ರು ಮಾಡ್ತರ ಹಾ ಏನೆಲ್ಲ ಬರ ಬರಿ ಬಹಸ
ಹೌ ರಾಮ
ಹ್ಮ್ಯತ ಬರ ಹೆಂಗ ಮಾಡಮ್ ಎರಡು ಜರ ನೋಡ ಬರಂಗೆ ಬರಾಮ ಹೇಳ ನಾವ್ನ್ವೆಲ್ಲಾ ರೊತ್ತ ಇಲ್ಲದಂಗ ಈ ಎಲ್ಲಾ ನಾವ್ ನಾಷ್ಟದಾಗಿ ಇರ್ತಿವಿ ನೋಡ್ರಿ ಎ ಈಗ ಅಡಿಕೆ ರೊತ ಎಲ್ಲ
ಹೌ
ಚೆನ್ನಾಗಿದ್ದಾರೆ ಅಂತ ಹೇಳಿದಿದ್ದಾರೆ ಅದಕ್ಕೆ ನೀ ನಿಮ್ಮ್ ಹತ್ರ ಕೇಳ ನಿಮಂತ್ರ ಚುಾ ಹಾರ್ಯ
ನೀನ್ ಯಾವಾಗಾದ್ರೆ ಚಾನಲ್ಲಿ ಚಪಾತಿ ತಿಂದೀಯಾ ಚಹಲ್ಲಿ ಚಪಾತಿ ತಿಂದೇನಿ ಅವಾಗಾನ ಚಪಾತಿ ತಿಂದಿಲ್ಲ ಚಪಾತಿ ಚಪಾತಿ ತಿಂದಿಲ್ಲ ನೀ ನೋಡಿದಿಯಾ ಚಪಾತಿ ಹೆಂಗಿರುತ್ತ ಅಂತ ಎಪ ಚ ಬ ಹ ಕಬಾಜಿ ಹೆಂಗಿರುತ್ತೆ ಅಂತ ನೋಡಿಲ್ಲ ನೀನು ಜ ಹಾ ಚಪಾತಿ ಎನ್ ಸಿಕ್ ಗತ್ತ ಚಪಾತಿ
ಮತ್ತಲ್ಲಿ ಸಿಗ್ತಣ
ಹ್ಮ ಚಪಾತಿ ಸಿಗಲ್ಲ ಮನೇಲಿ ಮನೆಯಲ್ಲೇ ಮಾಡೋ ಚಪಾತಿ
ಹಲ್ ಹಾಸ್ಟೆಲ್ ಅಲ್ಲಿ ಸಿಗಲ್ಲೆ ನಣ ನಾವ್ ಹಾಸ್ಟೆಲ್ ಬಲ್ಲಿ ಬರರಿ ಅಣ್ಣ ಎಷ್ಟು ಬೇಕಕ್ ಚಪಾತಿ ಈ ಕಡೆ ಸೈಡ್ ಇನ್ನೊಂದ್ ಹಸ್ಲ್ದ್ರರಿ ಅಲ್ಲಿ ಚಪಾತಿ
ಚಪಾತಿ ನಮ್ಮ್ ಹತ್ರ ಕೆಲವೊಬ್ರು ತಿಂತಾರೆ ಕೆಲವೊಬ್ರು ನೆಗ್ತಾರೆ ಕೆಲವೊಬ್ರು ತಿಲ್ಲಿ ಬಡ್ತಾರೆ ಹ್ಮ್ ಎಲ್ಲಾ ಎಲ್ಲ ತರ ವೆರೈಟಿ ಕೆಲಸ ಮಾಡ್ತಾರೆ ಚಪಾತಿ ಅ ಇರೋದು ಒಂದೇ ಐಟಮ ಕಶ ನಾಳಗೆ ಪಾಣಲ್ಲ ಹ್ಮ್ ಹ ಚಪಾತಿ ವೆರೈಟಿ ವೆರೈಟಿ ಇರಬೇಕ ಗರಾಮ್ ಚಪಾತಿ ಗರಾಮ್ ಚಾತಿ ಹ್ಮ ಒಂದು ಚಪಾತಿ ವೈಟ್ ಚಪಾತಿಂದ ಬರುತ್ತೆ ಹೊೈಟ ಹೊೈಟಗ ಇರ್ತ ಚಪಾತಿ
ಚಪಾತಿ ಉಳ್ರಿ ಪರೋಟಾ ತಿನ್ ಕರ್ರಗ ಆಗರ್ತ ದ ಅದು ಬರೀ ನಕ್ಕಿ ತಿನ್ಬೇಕು ನೋ
ಹ್ಮ್. ಹ ಹದಾವ ಬನ್
ಪರೋಟ ತಿಂದಿಲ್ಲೇನ್ರಿ
ನಾನ್ ಪಾಡ ಎಲ್ಲ ತಿನ್ನಲ್ಲ ಪ ಅ ತಿಂದ್ರೆ ಚಪಾತಿನ ತಿನ್ನೋದು
ಹಣ್ಣ ಪರೋಟ ತಿನ್ಬೇಕು ಅಣ ಕರಗ ಇರ್ತದ ಅದೆಲ್ಲಾ ಅ ಆಗತ್ತರ್ತದಾ ಭಾರಿ ಇರ್ತಾನ ಮನ್ಸಿಗೆ ಖುಷಿ ಖುಷಿ ಆತ್ ನೋಡ್ ಬರೇ ನಕ್ಕಿದ್ರ
ಹ್ಮ್
ಚಪಾತಿ ಇದ ಏನ್ ಹೇಳ್ಬೇಡೋಣ ಅಷ್ಟ ಅದ ಎಲ್ಲ ಚಪಾತಿ ಬಾಳ್ತಿಂದೀನಿ ಪರೋಟ ಸ್ವಲ್ಪ ದೊಡ್ಡ ಇರ್ತಾವಲ್ಲಾ
ಹ್ಮ್
ಹಾಗಾಗಿ ಜರ ಮಜಾ ಬರ್ತ್ತ ಅಂತ ಹೇಳ್ಕೊ್ರಿ ಅದು ಜಾಸ್ತಿ ಅಂದ್ರೆ ಚಿಕನ್ಗ ತಿನ್ಬೇಕೇ್ರಿ ದಸ್ ನಂಬರ್ನ್ಯಾಕ ತಿನ್ಬೇಕು
ನಾವಂಗ ಮಾಡಲ್ಲ ಚಪಾತಿ ಇರುತ್ತಲ್ಲ ಚಪಾತಿಯಲ್ಲಿ ಸಕ್ಕರೆೆ ಆಾಕ್ತೀವ್ ಸಕ್ಕರೆ ಎಟ್ಿನಲ್ಲ ಸಕ್ಕರೆ ಹತ್ಬಿಟ್ಟು ಹಿಂಗ ಮಾಡ್ಬಿಟ್ಟು
ಹೌದಾ ಸಕರೆ ಸಕರೆ ಎದರಾಗ ಹಕ್ತಿರಿ ಚಪಾತಿನಿಯಾಗ ಒಳಗ ಹಾಕ್ತಿರಿ ಅಂದ ನಡ್ಬರ್
ಹಾ ಇವಾಗ ಚಪಾತಿ ಹ್ಮ ಎಷ್ಟು ಎರಡು ಪದರ ಆಗುತ್ತಲ್ಲ ಎರಡು ಳ ಆಗುತ್ತೆ ಒಂದು ಒಳ ನೆಲಕ್ಕೆ ಇಟ್ಬಿಟ್ಟು ಅದ್ರ ಮೇಲೆ ಸಕ್ಕರೆ ಹಾಕ್ಬೇಕು ಮತ್ತೆ ಅದ್ರ ಮೇಲೆ ಇನ್ನೊಂದು ಒಳ ಹಾಕ್ಬಿಡ್ಬೇಕು
ಆ ಚಪಾತಿ ಒಳಗ್ ರಸ ರಸ ಬರ್ತ್ ನೋಡ್ರಿಳಿದ ಹಾಗ ಎಲ್ಲಾ ಎಲ್ಲಾ ಕುದ್ದಿದ್ಮೇಾಲ ಬರ್ತೇನ್ೀ ರ
ಹಾ ಎಲ್ಲಾ ಎಲ್ಲಾ ಕೆಲ್ಸ ಮಾಡಿ ಮಾಡಿ ಅವನ್ ಕೆಲ್ಸ ಮಾಡಿ ಅಂತ ಲ್ಲ ಅಲ್ಲ ಅಂಚ ಮೇಲೆ ತಿರಿ ಹಾಕಿ ತಿರಿ ಹಾಕಿ ತಿರಿ ಹಾಕಿ ಮರ್ಬೇಕ ಅದಲ್ಲ
ಹೌದ್ರಿ ಅದ ಇದ್ರ ಅದ ಏನ್ ಅನ್ಚನ್
ಕಾಯ್ಬೇಕು ಕಬ್ ಹ್ಮ್ ಕಾಯ್ಬೇಕು ಸ್ವಲ್ಪ ಕಾಯ ಮೇಲೆ ಬರುತ್ತಾ
ಹೌದಾ ಬಾಳ್ ಕಾಯಬೇಕ್ರಿ ಗರಮ್ ಆಬಬೇಕಕ್ಲ್ರರಿ ಅದ ಗರಮ್ ಆದ್ಮೇಾಲ ಹೀಟ್ ಆದ್ಮೇಲೆ ಬರ್ತ ಏನೇ ಆಲಿ ಕೀಟ ಆದ್ಮೇಲೆ ಬರ್ತ ಬೆಳದಿ ಇರ್ತಿಲ್ರಿೀ ಅದ್ರ ಸಾರಿ
ಎ ಸ ಸ ಸ್ವೈಟ್ ಇರ್ಬೇಕ ಚಲೋ ಒಂದ್ ಚಪಾತಿ ಇವಾಗ ನೀವು ನಿಮ್ಮ ನಿಮ್ಮ ಹತ್ರ ಸಕ್ಕರೆ ಹಂಗಿರುತ್ತಾ ಸಕ್ಕರೆ ಆದ ಮೇಲೆ ಹೋಗುತ್ತೆ ಬಿಳಿ ಬಿಳಿ ಸಕರೆ ಹಾಕಿಂದ್ರೆ ಬಿಳಿ ಬರುತ್ತ ಕೆಂ ಹ್ಮ್ ಕೆಂಪುಸಕ ಹಾಕ್ರೆ ಕೆಂಪ ಕೆಂಪಗ ಬರುತ್ತೆ
ಅದು ಪರೋಟ ತಿಿಂದ ನೋಡ್ರಿ ಬರ ಕರಿ್ರಗ್ ಇರ್ತದ ಪರೋಟಾ ಬರೀ ನಾಲ್ಗೆ ಹೆಚ್ಚು ತಿನ್ಬೇಕಕ್ ನೋಡ್ರಿ ಜಾಸ್ತಿ ಆತ್
ಹೌದ ತಗ್ರ ಬಾಳ ಮಾತಾಡಿದ್ರೀ ನಾ ಹೇಳರದ ತೊಗ್ರಿ ಫೋನ್
ಕಾಲ್ ಮಾಡ್ರಿ ಸರ್